ಅಷ್ಟಯಾ
ಹಾ ಕೇೇಳಸ್ೀಿ
ಏನ್ ಮಾಡ್ತಾ ಇದ್ದೀರಾ ಹೇಗಿದ್ದೀರಾ
ನಾವೆಲ್ಲಾ ಚೆನ್ನಾಗಿದ್ದೇ ನೀವು
ನಾವು ಹಂಗೆ ಚೆನ್ನಾಗೇ ಇದ್ದೀವಿ ಸ್ವಲ್ಪ ಕೆಲ್ಸ ಕೆಲ್ಸ ಮುಗಸ್ಕೊಬಂದು ಎಲ್ಸ ಮಸ್ಕ ಒಂದು ಫುಲ್ ಸಸ್ತಾಗ್ ಬಿಟ್ಟಿದೆ
ಹ್ಮ್
ಹ್ಮ್ ಏನ್ ಮಾಡ್ತಾ ಇದ್ರಿ ನೀವು
ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಫಸ್ಟ್ ಇಯರ್ ಮುಗ್ದಿದೆ ರಜೆ ಕೊಟ್ಟಿದಿದ್ದಾರೆ ಊರಿಗೆಗ್ ಬಂದಿದ್ದೀನಿ
ಹೌದಾ ಈಗ್ ಪರೀಕ್ಷೆ ಎಲ್ಲ ಹೆಂಗಾದ್ವು
ಎಲ್ಲಾ ಚೆನ್ನಾಗ್ ಬರ್ದಿದೆ ಇನ್ನೂ ರಿಸಲ್ಟ್ಸ್ ಬಿಟ್ಟಿಲ್ಲ ಅದಕ್ಕೆ ವೈಟಿಂಗ್
ಓ ಹೌದಾ ಚೆನ್ನಾಗಿ್ ಬರ್ದಿದೀರ ಅಂದ್ರೆ ಬಿಡಿ ಅಷ್ಟು ಅಷ್ಟೊಂದ ತಲೆಯನ್ನು ಕೆಡ್ಸ್ಕೊತೀರಾ
ಬರ್ದಿದ್ದೀವಿ ಅಂದ್ರೆ ಇರುತ್ತೆ ಅಲ್ಲ ಸ್ವಲ್ಪ
ಆ ಮೊದಲನೇ ವರ್ಷ ಅಂತ ಹೇಳ್ಬಿಟ್ಟು ವಯಸ್ ಸ್ವಲ್ಪ
ಹ್ಮ್ ಮೊದ್ಲೆೇ ಆ ಬಯಾಲಜಿ ಬಯಾಲಜಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದೆ
ಓ ಹಂಗೆ
ಹಾ
ಹ್ಮ್ ಇವಾಗೆಲ್ಲಾ ತುಂಬಾ ಕಾಂಪಿಟೇಷನ್ ಅಂದ್ರೆ ಜಾಸ್ತಿ ಎಲ್ಲಾ ಓದ್ಲೇಬೇಕು ಹಂಗಿದೆ
ಹ್ಮ್ ಹೌದು ಎಷ್ಟೋದಿದ್ರೆ ಅಷ್ಟೇ ಬಿಡ್ರಿ ಆ ಮೊದ್ಲೆ ಪೇಪರ್ ಲೀಕ್ಸ್ ಅಂತೆ
ಪೇಪರ್ ಅದೆೇ ಅದೇ ಅಗೆ
ನಮ್ದಲ್ಲ ನೀ ನೀಟ್ ಎಕ್ಸಾಮಲ್
ಅವ್ರ್ದು ಇದ್ದಿದ್ದೆ ನೋಡಿದು ದೇಶದಲ್ಲೇ ನಡಿಯೋ ಇದು ದೇಶದಲ್ಲೇ ಮೂರನೇ ದೊಡ್ಡ ಎಕ್ಸಾಮ್ ಆಗಿದೆ ಆದ್ೂ ಕೂಡ ಹಂಗಾಗಿದೆ ಏನ್ ಮಾಡಕ್ ಆಗಲ್ಲ
ಹ್ಮ್ ದುಡ್ಕೋಸ್ಕರ ಹಂಗೆ ಮಕ್ಕಳ ಪ್ರಾಣ ಜೊತೆ ಆಟಾಡ್ತಾರ
ಹಂಗಂತೀರ
ಹಾ
ಅದ ಕ ಅದು ಹೌದು ನಾನ್ ಕೂಡ ಮೊನ್ನೆ ಕೇ ಪಟ್ಟೆಲ್ಲ
ಹ್ಮ್
ಹ್ಮ್ ಮತ್ತೆ ನೀವೆಲ್ಲ ಇದು ವೈದ್ಯದ ಅದಕ್ಕೆಲ್ಲ ಹೋಗ್ಬೇಕಂತ ಅನ್ಕೊಂಡಿರ್ಲಿಲ್ವಾ
ಇಲ್ಲ ಇಲ್ಲ ಟ್ರೈ ಮಾಡಿದೆ ನೀಟ್ ಅದು ಹಾಫ್ ಹಫ್ ಟ್ರೈ ಮಾಡಿದೆ ಬ ಸಿ
ಹ್ಮ್ ಹೋಗಿ ಬಿಡಿ ಹಂಗಂತೀರ ಅದು ಒತ್ತಡ ಬಿಡಿ ಐದ್ ಆರು ವರ್ಷ ಓದ್ಬೇಕು ಏನ ಅಂದ್ರೆ ಒಳ್ಳೆ ಬೆಲೆ ಇರುತ್ತೆ ಅದನ್ನ ಓದಿದ್ರೆ ಅಷ್ಟೇ ಸಂಬಳ ಎಲ್ಲ ಇನ್ನು ಇದ್ರಲ್ಲೂ ಅದೇ ಅದ್ರಲ್ಲೂ ಅದೇ ಎಲ್ಲ ಒಂದೆ ಏನಂದ್ರೆ ಇವತ್ತು ತಡ ಸ್ವಲ್ಪ ಜಾಸ್ತಿ ಇರುತ್ತೆ ಅದ್ರ ಕಮ್ಮಿ ಇರುತ್ತೆ
ಹ್ಮ್ ಹೌದು
ಹ್ಮ್ ಹ್ಮ್ ನಾವ ಪಾಕುಲ್ ಒತ್ತಾಡ ಇವಾಗ ಕಟ್ಕಳಕ್ಕೆ ಆಗಲ್ಲ ಹಂಗಿದೆ ನಮ್ಮ
ಹ್ಮ್
ನಿಮ್ದ ಮುಂದೆ ಗುರಿ ಅಥವಾಗ ಏನ್ ಕೆಲ್ಸ ಮಾಡ್ಬೇಕು ಅಂತ ಇದ್ದೀರಾ
ಕೆಲ್ಸ ಯಾವ್ದಾದ್ರರು ಮಾಡೋದು ಇಷ್ಟಾನೇ ನನ್ಗೆ ದುಡ್ಡು ಗಳಸ್ಬೇಕ ಅಷ್ಟೇ
ಹಂಗಂತೀರಾ ಇವಾಗೆಲ್ಲ ದುಡ್ಡಿದ್ರೆ ದುಡ್ಡಿದ್ರೆ ಹ್ಮ್ ಇವಾಗಲ್ಲಾ ದುಡ್ಡಿದ್ರೇನೆ ಮರ್ಯಾದೆ ಜಾಸ್ತಿ
ಹ್ಮ್
ಇಲ್ಲ ಅಂದ್ರೆ ಯಾರು ಜಾಸ್ತಿ ಮರ್ಯಾದೆ ಕೊ ದುಡ್ಡಿಗೆ ಎಲ್ಲಾ ಜಾಸ್ತಿ ನೋಡಕ್ ಇಷ್ಟ ಪಡ್ತಾರ ಅವ್ರನ್ನೇ ಎಲ್ಲ ಅವ್ರ ಹೆಂಗಿದ್ರು ಕೂಡ ಅವ್ರನ್ನ ಜಾಸ್ತಿ ಚೆನ್ನ್ ಮಾತಾಡ್ರೆ ಕ ಇಷ್ಟ ಪಡ್ತಾರೆ ಜನಗಳ ಇ ಕಷ್ಟವನೆ ಜೀವನ
ಹ್ಮ್ ನಿಮ್ ಗುರಿ ಏನಿದೆ
ನಾವು ಇವಾಗ ಸದ್ಯಕ್ಕೆ ಒಳ್ಳೇದೇ ಜಾಸ್ತಿ ಸಂಬಳ ಪಟ್ಕೋಬೇಕು ಅಂತ ಆಸೆ ಇದೆ ಜಾಸ್ತಿ ಇವಾಗ
ಹ್ಮ್ ಎಲ್ಲಾದ್ರೂ ಟ್ರಾವೆಲಿಂಗ್ ಸುತ್ತಾಳಕ್ ಹೋಗ್ಬೇಕ ಅನ್ಕೊತಿದ್ದೀರ
ಹೌದು ನಾವು ಮುಂದಿನ ತಿಂಗಳು ನಾಲ್ಕ್ ದಿನ ರ ರಜಾ ಇದೆ
ಹ್ಮ್
ಅದಲ್ಲಿ ಇನ್ನ ಎರಡು ದಿನ ನಾವೇ ರಜಾ ಹಾಕೊಂಡು ರಾಜಸ್ಥಾನಿಗೆಲ್ಲ ಹೋಗ್ಬೇಕು ಅಂತ ಇದ್ದೀವಿ
ಹ್ಮ್ ಹ್ಮ್
ನಮ್ಮ್ ಕಚೇರಿಯಲ್ಲಿ ಒಂದ್ ಹನ್ನೆರಡು ಜನ ಸೇರ್ಕೊಂಡ್ ಬಿಟ್ಟು ಟ್ಟೋ
ಹಾ
ಒಬ್ಬೊಬಿಗೆ ಮೂವತ್ ಸಾವಿರ ಆಗತ್ತಂತೆ
ಹ್ಮ್
ಎಲ್ಲ ಹಾಕೊಂಡು ಹೋಗ್ಬೇಕಂತ ಇದ್ದೀವಿ ಎಲ್ಲಾ ನೋಡ್ಕೊಂಡ ಬರ್ಬೇಕಂತ ಇದೀವಿ ಅಲ್ಲ ಅದು ಕೋಟೆ ಅರಮನೆ ಮರುಭೂಮಿ ಎಲ್ಲ ಚೆನ್ನಾಗಿರ್ತವಲ್ಲ ರಾಜಾಸ್ ತನ್ ಕಡೆ ಎಲ್ಲ
ಹ್ಮ್ ಹೌದು
ಅಲ್ಲೆಲ್ಲಾ ನೋಡ್ಕೋಬೇಕು ಅಂತ ಇದೀವಿ ಮತ್ತೆ ಒಬ್ಳು ನನ್ ಕಳತಿದ್ದು ಹ್ಮ್ ಮದ್ವೆ ಹತ್ರ ಬರ್ತಾ ಇದೆ
ಹ್ಮ್
ಅವಳು ಅಲ್ಲಿ ಉದಯ್ಪುರ ಅಂತ ಇದೆ ಗೊತ್ತಾ ನಿಮ್ಗೆ ಏನಾದ್ರು ಕೇಳಿದ್ದೀರಾ
ಹಾ ಕೇಳಿದ
ಅಲ್ಲೆಲ್ಲಾ ಮದ್ವೆಗಳಲ್ಲಾ ಅಂದ್ರೆ ದೊಡ್ ದೊಡ್ಡ ಶ್ರೀಮಂತರೆಲ್ಲಾ ಜಾಸ್ತಿ ಮದ್ವೆಗಳ ಅಲ್ಲೇ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿದೆ ಎಲ್ಲಾ ಮದ್ವೆ ಮಾಡಕ್ಕೆಲ್ಲ ಸ್ಥಳ ಚೆನ್ನಾಗಿದೆ
ಹಾ ಹೌದು
ಹಂಗ ಆಗ್ಬಿಟ್ಟು ಅವಳು ಅವಳ ಸ್ವಲ್ಪ ಪ ನೋಡ್ಕೋಬೇಕ ನೋಡ್ಕೊಂಡು ಬರ್ಬೇಕಂತ ಇದ್ದಾಳ ಅದನ್ ಕೂಡ ಹಂಗ ಆಗ್ಬಿಟ್ಟು ಎಲ್ಲ ನೋಡ್ಕೊ ಬರ್ತಾ ಇದೀವಿ ನಾವು ಸುಮದ ಜೊತೆ ಹೋಗ್ತಾ ಇದೀವಿ
ಹಾ ಹೆಂಗ ಹೋಗ್ತೀರಾ ಎದರ ಮೇಲೆ
ಅ ಪ್ಯಾಕೇಜ್ ಅಂದ್ರೆ ಪ್ಯಾಕೇಜ್ ಮಾಡಿದೀವಿ ಒಬ್ಬರಿಗೆ ಬುಕ್ ಮಾಡಿದೀವಿ
ಹಾ ಸಣ್ಣ ಬಸ್ತರ ಬರುತ್ತಾ
ಹ ಅಲ್ಲಿಗೆ ಹೋಗ್ಬೇಕು ಇಲ್ಲಿಂದ ನಾವು ವಿಮಾನದಲ್ಲೇ ಹೋಗ್ತಾ ಇದ್ದೀವಿ ಎಲ್ಲಾರೂ
ಹಓ
ಅಲ್ಲಿ ಅಲ್ಲಿ ಮ ಹತ್ರ ಒಬ್ರು ಬರ್ತಾರೆ ಅವ್ರನ ಅವ್ರನ್ನ ಎಲ್ಲಾ ತೋರಿಸ್ತಾರೆ ಹಿಂಗ ಹಿಂಗಿದೆ ಅಂತೆಲ್ಲಾ ಹಂಗಬಿಟ್ಟು ಅದು ಉದಯ್ಪುರದಲ್ಲಿ ಮಾತ್ರ ಒಂದ ದಿನ ಪೂರ್ತಿ ತೋರ್ಸ್ಬೇಕು ಅಂತೇಳಿ ಹೇಳಿದಿವವಿ ಅವ್ರಿಗೆ ಯಾಕಂದ್ರೆ ಮದ್ವೆೇ ಅಲ್ಲ ಅವ್ರದುು
ಹೌದೌದು
ಎಲ್ಲಾ ನೀಟಾಗಿ ತಿಳ್ಕೊಬೇಕಲ್ಲ ಹಂಗಾಗ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿನ ನೋಡ್ಬೇಕು ಎಂಟು ದಿನದಲ್ಲಿ ಅದನ್ನೆಲ್ಲ ತಿಳ್ಕೊಳಕ್ ಒಂದ್ ದಿನ ಪೂರ್ತಿ ತಗೊತಾ ಇದ್ದಾಳ ಅವಳು
ಹ್ಮ್
ಮತ್ತ ಫಸ್ಟ್ ನಿಮ್ದು ಮದ ಲ್ನೆ ಸತ್ತೇನಾ ಇದು ವಿಮಾನ ಆಗ್ತೋದು
ಹೌದು ನಾವು ಕೂಡ ಇದೇ ಮೊದ್ನೇ ಬಾರಿ ಹೋಗ್ತಾ ಇರೋದು ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಯವಾಗ ಬರುತ್ತೆ ಮುಂದಿನ ತಿಂಗಳು ಅನ್ನಂಗ ಕಾಯ್ತಾ ಇದವಿ
ಹೌದಂಗ ಹೌದೌದು
ಹ್ಮ್ ನ ಸಮತ್ ನಿಮ್ಮದೆಲ್ಲ ನೀವ ರಜೆ ಟೈಮಲ್ಲ ಏನೇಏನ್ ಮಾಡ್ತೀರಾ ಮನೆ ಕೆಲ್ಸ ಏನೇಏನ್ ಮಾಡ್ತೀರಾ
ಮತ್ತಾಳೆ ಅದು ಮಾಡ್ತೀನಿ ಆದಷ್ಟು ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಈಗೆ ಕ್ರಿಕೆಟ್ ಆಡಕ್ ಹೋಗ್ಬಿಡೋದು ಬಂದ್ಮೇಲೆ ಬಯಸ್ಕೊಳೋದು
ಓ ಎಷ್ಟ್ ಗಂಟೆಗೆ ಬರ್ತೀರಾ ಮನೆಗೆ
ಮುಂಜಾಲೆ ಒಂಬತ್ತು ಗಂಟೆ ಹೋಗ್ತೀವಿ ಹನ್ನೆರಡು ಆಗುತ್ತೆ ಬರತ್ತೆ
ಅಂದ್ರೆ ಬೆಳಿಗ್ಗೆ ಒಂಬತ್ ಗಂಟೆ ಹನ್ನೆರಡು ಗಂಟೆಗೆ ಬರ್ತೀರಾ
ಹಾ
ಸಾಯಂಕಾಲ ಎಲ್ಲ ಮನೆಗ ಇರ್ತಿರಲ್ಲ ಹೊರ್ಗಡೆ ಹೋಗೋದಿಲ್ವಲ್ಲ
ನಾಲ್ಕು ಗಂಟೆಗೆ
ಹ ನಾಲ್ಕ್ ಗಂಟೆೆಗೆ ಹೋಗ್ಬಿಟ್ಟು
ಆರವರೆಗೆ ಬರ್ತಿ
ಆರವರೆಗೆ ಬಂದ್ರೆ ಯಾರು ಬಯೋದಿಲ್ಲ ಇಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಆದ್ರೆ ಎಲ್ಲಾರೂಬ್ ಬಿತಾರೆ
ಹಾ ಹೌದು
ಏನ್ ತಿಂದ್ರಿ ಇವಾಗ
ಇವಾಗ ಅಮ್ಮ ಅನ್ನ ಸಾಂಬಾರ್ ಮಾಡಿದ್ಲು ಅದನ್ನೇ ತಂದಿದೆ
ಎಲ್ಲಾ ಚೆನ್ನಾಗಿದ್ದಾರಾ ಮನೆಯಲ್ಲಿ
ಹ್ಮ್ ಎಲ್ಲಾರು ಚೆನ್ನಾದಾರೆ
ನೀವೆಲ್ಲಿಗ ಹೋಗ್ಬೇಕಂತ ಇದ್ದೀರಾ ಪ್ರವಾಸ
ನಾವು ಇವಾಗ ಕಜಿನ್ಸ್ ಅಕ್ಕ ಅಣ್ಣ ಅವ್ರ ಜೊತೆ ತಿರುಪತಿ ಹೋಗ್ಬೇಕಕ್ ಅನ್ಕೊಂಡಿದ್ವಿ
ಹಾ ಯಾವಾಗ ಹೋಗ್ಬೇಕಂತ್ರಾ
ಎಲ್ಲರಿಗೂ ಫ್ರೀ ಆಗಿದ್ಮೇಲೆ ಅಕ್ಕವ್ರು ಅಣ್ಣವ್ರು ಎಲ್ಲರು ಜಾಬ್ ಮಾಡ್ತಿದ್ದಾರೆ ಒಂದು
ಅವ್ರಿಗೆ ಯಾವಾಗ ಸಮಯ ಸಮಯ ಸಮಯ ಸಿಗುತ್ತೋ ಅವಾಗ ಹೋಗ್ಬೇಕಂತ್ದೀರಾ ಎಷ್ಟ ದಿನ ಏನ ಹೋಗ್ಬೇಕಂತ ಇರ
ಹ ಮೂರು ದಿನ
ಮೂರ್ ದಿನ ಹೋಗ್ಬೇಕಂತ ಇದ್ರಾ ಎಲ್ಲ ಇವಾಗ ಮೊಬೈಲ್ ಅಲ್ಲಿ ಎಲ್ಲ ಬುಕ್ ಮಾಡ್ಬೇಕು ಇಲ್ಲ ಅಂದ್ರೆ ದರ್ಶನ ಸಿಗೋದು ತುಂಬಾ ಗಂಟೆಗಳುಬೇಕಾಗುತ್ತೆ
ಹ್ಮ್ ಹೌದು ಒಂದು ಹನ್ನೆರಡು ತಾಸು ಹದ್ ಹದ್ನಾಲ್ಕ ತಾಸು ಹಂಗ ಆಗ್ತಿದೆ ದರ್ಶನಕ್ಕೆ ಉಚಿತ ದರ್ಶನ
ಹ್ಮ ಅಪ್ಪಾ ತುಂಬಾ ಕಷ್ಟ ಇದೆ
ಹ್ಮ್
ಹ್ಮ್ ಏನ್ ಮಾಡಕ್ ಆಗಲ್ಲ ನೋಡಕ್ಕೆ ಐದು ಸೆಕೆಂಡಗಗೋಸ್ಕರ ಎಷ್ಟು ಎಷ್ಟು ಗಂಡೆ ಕಾಯಬೇಕು ನೋಡಿ
ಅಲ್ಲಿ ಗುಡ್ಡದ್ಮೇಲೆ ಮಾತ್ರ ಚೆನ್ನಾಗಿರುತ್ತೆ ನೋಡಕೆ
ಹ್ಮ್ ಅದು ಹತ್ತದ ಮಾತ್ರ ಇನ್ನೂ ಚೆನ್ನಾಗಿರ್ತಲ್ಲ
ಹಾ ಹೌದು ಹೋಗಿದ್ದೀರಾ ನೀವು
ನಾವು ಹೋಗಿದ್ದೀವಿ ಅಂದ್ರೆ
ಹಓ ಅಂದ್ರೆ ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಅದಕ್ಕೆ ನಾವು ವರ್ಷ ಸರ್ಷ
ಹೌದಾ ಹ್ಮ ಹ್ಮ ಅ್ರೆ ನೀವು ಹ ಜಾಸ್ತಿ ಪಾಲಸ್ತಾ್ದೀರಾ ಅದನ್ನ
ಹ್ಮ್
ಹ ಇನ್ನ ಏನು ಸಮಾಚಾರ
ಹೇಳ್ಬೇಕಕ್ಕು
ನೀವ ಎಲ್ಲಿ ಓದ್ತಾ ಇರೋದುಗೆ ಹಾ ಮಾಡ ಮಾಡಿಲ್ಲ ಮಾಡ್ಬೇಕೇ ಇನ್ನು
ಹಾ ನಾನು ಬೆಂಗಳೂರಲ್ಲೇ ಓದ್ತಿಿರೋದು
ಬೆಂ್ಗಳೂರಲ್ಲೆಲ್ಲ ಯಾವ್ಯಾವ ಸ್ಥಳಗಳೆಲ್ಲ ನೋಡಿದೀರಾ
ನಾನು ಇಸ್ಕಾನ್ ಟೆಂಪಲ್ ನೋಡಿದೆೆ ಓರಿಯನ್ ಮಾಲ್ ನೋಡಿದೆ
ಹಾ ಹಾ
ಇನ್ನು ಕೆಲವೊಂದು ಮಾಲ್ ಗಳು ನೋಡಿದೆ
ಹೌದಾಲ ಇದು ಲಾಲ್ಬಾಗ, ಕಬ್ಬನ್ ಪಾರ್ಕ್ - ಬೆಂಗಂಗಳೂರು ಅರಮನೆ., - ವಿಧಾನಸೌಧದ ನೋಡಿಲ್ವಾ. -
ಇಲ್ಲ- ಇಲ್ಲ ಅವವು ನೋಡಿಲ್ಲ. -
ಇನ್ನು ಇವಾಗ- ಇವಾಗ ಬಂದಿರೋದಲ್ಲ ಅದಕ್ ನೋಡಿಲ್ಲ ಅನ್ಸುತ್ತೆಲ್ಲ. -
ಹ್ಮ್,
ಹ್ಮ್, ಮುಂದಿನ ವರ್ಷ ನೋಡಿ ಎಲ್ಲಾ ಚೆನ್ನಾಗ. -
ಹ್ಮ್, ನೋಡ್ಬೇಕೆಲ್ಲ ಒ ಒಂದು, - ಶನಿವಾರ ಆಯ್ತ್, ವಾರ ನೋಡ್ಕೊಂಡ್ ಹೋಗ್ಬೇಕು. -
ಹಾ, ಹಾ ಅವಾಗಲೇ ಎಲ್ಲ ಇದು ಸಮಯ ಸಿಗೋದು. ಬೇರೆ ಟೈಮಲ್ಲಲ್ಲ ಸಿಗೋದೇ ಇಲ್ಲ ಕಷ್ಟ. -
ಹ್ಮ್, ಹೌದು...
ಹ್ಮ್, ಇನ್ನ ನು ಸಮಾಚಾರ, -
ನಿಮ್ಗೆ ಯಾವ ಬೈಕ್, -
ಈ ನಾ ಇವಾಗ ಸದ್ಯಕ್ಕೆ ರಾಯಲ್ ಎನ್ಫೀಲ್ಡ್, ಇಲ್ಲ ಹಿಮಾಲಯನ್ ಫೋರ್ ಫಿಫ್ಟಿ ಅಂದ್ರೆ ಇಷ್ಟ. -
ಹಾ, ಹಾ,,,
ತಗೋಬೇಕಂತ ಇದ್ದೀವಿ. -
ಹ್ಮ್, ಚೆನ್ನಾಗಿರತ್ತೆ. -
ಅಂದ್ರೆ ಏನ್ ಮಾಡಣ ಇನ್ನು ಸಂಬಳ., - ಸ್ವಲ್ಪ -ಸ್ವಲ್ಪ ಕೊಡ್ತಾ ಇದ್ದಾರಲ್ಲ ಜೋಡ್ಸ್ಕೋಬೇಕಲ್ಲ.
ಸೇವಿಂಗ್ ಮಾಡ್ಕೋಬೇಕಷ್ಟೇ., -
ಹಿಂಗ ಪ್ರವಾಸ ಅದು ಇದು ಎಲ್ಲಾ ಹೋಗ್ಬಿಟ್ರೆ, ಏನು ಇನ್ನೇನ್ ತಗಳಕೆ ಆಗದಿಲ್ಲ. - ಹ್ಮ್,
ಮತ್ತೆ ಎಲ್ಲಿ ಬೈಕ್ ತಗೊಂಡ ಗಾಡಿ ತಗೊಂಡಿದ್ಮೇಲೆ ಎಲ್ಲಿಗ., - ಪ ಮಾಡಿದೀರಾ
ಹ್ಮ್, ಗಾಡಿ ತಗೊಂಡ್ಮೇಲೆ ಎಲ್ಲರಿಗೂ ಉರ್ಸ್ಬೇಕಂತ., - ತೀವಿ ಆ ಆಯ್ತು ಹೌದು. -
ಅಂದ್ರೆ ಊರಲ್ಲಿನಾ., -
ಊರಲ್ಲಿ ಕುಟುಂಬದಲ್ಲಿ ಎಲ್ಲಾರ್ನು., -
ಹ್ಮ್,
ಎಲ್ಲಾರು ಅನ್ಕೋಬೇಕು ಹುಡುಗಿ ಆಗಿ ಉಡಿಷ್ಟು ಜೋರಿದಾಳ ಅಂತ ಅನ್ಕೊಡ್ಬೇಕು., -
ಹ್ಮ್- ಹ್ಮ್ ಈ ಕಾಲದಲ್ಲಿ ಯಾರ- ಯಾರಿಗೆ, -
ಅಂದ್ರು ಹಳ್ಳಿ ಜನಗಳಿಗೆಲ್ಲಾ ಇನ್ನು ಹಳ್ಳಿ ಜನಗಳಿಗೆಲ್ಲ ಗೊತ್ತಿಲ್ವಲ್ಲ ಇನ್ನು ಹಂಗ., - ಆಗ್ಬಿಟ್ಟು ತೋರಿಸ್ಬೇಕು. ಮಲ್ಗದೆೆಲ್ಲ ಯಾವಾಗ ನೀವಿನ್ನು, -
ನಾವು ಮಲಗ್ಬೇಕು ಇವಾಗನ್ನು ಒಂದು ಫೈವ್ ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ., -
ಹೌದಾ ಸರಿ ಬಿಡಿ ಹಂಗ್ರ ಮಲ್ಕೊಡಿ ನಾವು ಮಲ್ಗ್ಬೇಕು ಅಂತ ಇದ್ದೀವಿ. ಮತ್ತೆ ಒಾಗರು ಮಾತಾಡೋಣ.
ಹಾ ಆಯ್ತ ಆಾಯ್ತು
ಧನ್ಯವಾದಗಳು
ಹಾ ಧನ್ಯವಾದ